ಮೂರ್ ಕಂಪ್ಲೀಟ್ ಅದಾ.
ಹಾ ಮೂರ್ ಕಂಪ್ಲೀಟ್ ಅದ ನೀ ಏನ್
ಕಾಲದನ್ ತೋ ನವು ಏನ್ ಏನ್ ಕಿತ್ತ ಹಾಕದಿಲ್ಲ ನಂದು
ಅದೇ ಪತು
ಆರಾಮ ಸೆ ಕುುಂತೀನ್ ಸುಂಕ ಕಾಲೇಜು ಆಯ್ತಾ ಏನಾಯ್ತು ಆರಾಮ್ ಸುಮ್ಕ ಖಾಲಿ
ಕೊಡದಿಲ್ಲ
ಚಾಕ್ ಕುಡ್ದನಿ ಇವತ್ತು ಕುಡ್ದಿ ನೋಡ್ರ್ ಇಷ್ಟ್ ಜನ ಕುಡದ್
ಕ್ಯುವತ್ ಟಸ್ಟ್ಮೆಟ್ನ್
ಸುಮ್ಮ್ ಚಾ ಕುಡಿಲ್ರಾಮ್ ನಾನ ಅದು ಹೊರಗೂ ಇದ್ದ ಇ ನಮ್ಮ ಹುಡುಗರ ಜೊತೆ ಅಷ್ಟೇ ಹೊರಗೋದ ಕೂಡ ಇದರತ್ ನೀ ಎಲ್ಕಂದ್ರ ಚಾ ಇಲ್ಲ ಲ ಅಷ್ಟಟಲ್ದ ಕುಡಿದೆೇ ಇಲ್ಲ ನಾನು ಅಯ್ಯಾ ಹೋಗರ ಒಮ್ಮೆ ಅದು ಹುಡುಗರು ಜೊತೆ ಹದಾಗ ಯಾವಾಗ ಅಲ್ಲಿ ಕಾಲೇಜ್ ಕಡೆ ಹೋಗಿದ್ದವ ಚಾ ಕಡೆೋಗಕೊಂಬರ ಅ್ರ ಅಷ್ಟೇ ಹೋಗಿತಿ ಇರ್ಲಿಕ್ಕಂದ ಚಾನೇ ಕುಡಿಯಲ್ಲ ಇವತ್ ಅದು ಒಂದ ಬಿಸ್ಕಿಟ್ ಕುಡ್ಕೊತ್ಗ ಬಂದಿದೀವಿ ಹೊಗಳ ಹೋಗಿ ಬಾರ್ಲೆ ಅಂತ ಚಾ ಹಾಕೊಂಬಂದ ಕೊಡದೇವಿ ಅಲ್ಲಿಯ ಮೂರಾರ ನಾಯಿ ನಾಯಿ ಮಾಡಿದಂಗ ಮಾಡ್ತಿದ್ದೆ ಚಾ
ಹೌದು ನೋಡ್ಚಾ
ಈಗ ಕುಡ ಅಂದ್ರೆ ನಾವೆ ಅಲ್ಲಿಂತ ಮನೆ ಗಂತು ಮುಟ್ಟದಲ್ ನೋಡ್ ಚಾ
ಮತ್ತೆ ವಾಲಿಬಾಲ್ ಬಿಸಟ್ ದ್ದ ಈ ಬಿಸಿಗೆಟಿಗೆ ಸ ಬದಡತದಲ್ಲ
ಹಾ ಬಿಸ್ಕಿಟ್ಕೊಂಡ್ಬಡಿದೆ ಹೊಡ್ತವಿ ಅವಾಗ ಈವಗ ಅವವಾಗಿಂದ ಮಸ್ತ್ ಇತ್ರ ಸುಮ್ ಆರಾಮ್ಸ ಯಾವ್ದ ಕಿರಿಕಿರಿ ಇದಾ
ಲೈಫ್
ವಾರಿಗ್ ಲೈ ಮಸ್ತ್ ಹೋಗೋದು ಬರೋದು ವಾರಿ ಇತ್ತು ನೋ ಶಣ ನೀ ಜರಾಮ ಹೋಗ
ಚನ ಇದ್ದೀನಿ ಸೊಸಲ್ ಮಾಸ್ದರ್ ನಾಯಸ ನಾಯಸ ನಿಂದ ಬಾರಿ ನಿಂದ
ಶ ಶಾಶಾ ಸರಿ ಆದ್ರ ಫೋನ್ ಹಚ್ಚಿಲ್ಲ ಬಹಳ ದಿನ ಆತಿ ಈಗ ಮಾಡಕತ್ತ ಬಾ ಮಸ್ತಾರ ಅಂತ ಫೋನೆ ಮಾಡಿಲ್ಲ
ಕಂಪ್ನಿ ಇದ್ದ್ರ ಕೇಳೋ ಮಾಸ್ರನಾ
ಅವನಗ ಶಿಷ್ಯ ಕೇಳ್ತನ್ ಶಿಷ್ಯ ಆಯ್ತು ಶಿಷ್ಯ ಆಯ್ತು ಬಸವರಾಜು ಮತ್ತೆ ಕಾಲ್ ಮಾಡ್ತೀನಿ ಮಗ ಬಿಜಿನೇ ಇರ್ತಾನ ಮಗ ಯಾವ ನೋಡಿದ್ರ
ಹ್ಮ್ ಹ್ಮ
ಏನ್ ಶಿಷ್ಯ ಆರಾಮದಿಯ ಶಿಷ್ಯ ಶ ಅಂತಗೆಂದ ಶಿಷ ಯ ನಿಮಿಷ ವೇಜಿನ ಮ ಶಿಷ್ಯ ಮತ್ತೆ ಮಾಡ್ತೀನ್ ಶಿಷ್ಯ ಅಂತ
ಹಾಂ ಹಾ
ಅ ಪಸ್ ಗೆ ಮಾರಿ ಮಾತಾಡತ ಪಟ್ಟಿಗೆ ಎಲ್ಲ ಮರದ್ ಬಿಟ್ಟ ಅಪ್ರ ಇದ್ನ್ರ ಎಲ್ಲ ಹತ ನಂಗ ಹೆಂಗ ಹೆಂಗ ಶೇಷ್ಯ ಹೆಂಗ ನನ್ ಹಿಂಗ ಹೆಂಗ್ ಮಾಡ್ತಿದ್್ರ ಈ ತರ ಇ ಮಿಶನ್ ಹಿಂಗ ಹಿಂಗ ಅಂತೆ ಎಲ್ಲಾ ಹೇಳ್ತಾವ
ಎಲ್ಲ ಹೇಳಿದ್ ಏನುಮಗ
ಅಲ್ಲ ನಾ ಇದು
ಅದಕಿ ಬಿಟ್ಟು ಅಂದಲ್ಲಿ ಅವ ಅಬ್ಬ ಅದೇ ಮತ್ತೆ ತಾನೇ ಇಷ್ಟಗಿದ್ದ ಮತ್ತು ಒಬ್ಬನಿ ಎಲ್ಲ ಉಳಕೆದೆಲ್ಲ ನನ್ನ ಮಕ್ಕಳು ಇದ್ದರು ಹಸರ ಮಕ್ಕಳು
ಪ್ರಿನ್ಸಿಪಲ್ ಅವ ಗಿಡ ಹಚ್ಚದು ಸ್ಧಂ್ ಕೂಡ ಕಡಮ್ನೂರ ಸಿಿದ್ದನಗೌಡ ಅವ್ರಲ್ಲಾ ಗಿಡ ಹಚ್ಚದು ಫಂಕ್ಷನ್ ಮಾಡ್ತಿದ್ರಲ್ಲ ಫಂಕ್ಷನ್ ಎಲ್ಲಾ ಪ್ರಿನ್ಸಿಪಾಲ್ರಿಗಂತ ಇಷ್ಟ ಇರ್ತಿತ್ತು ಅಂತಗೆ ಸವಾ ಮತ್ ಮತ್ತ ವಾಡನ್ನ ರಘುಪತಿ ಇದ್ದಾಗ ಕಮಲೇಶ್ವರ್ ಇದ್ದಾಗ ಎಲ್ಲಾ ತಿನ್ ಎಲ್ಲಾ ಬಾಳ ತಿನ್ನದು
ಹ್ಮ್ ಹ್ಮ್
ಪಾಟ್ ಎಡಿ ರೂಮ್
ಹಾ ಎಷ್ಟ ಉಳಿಲಿಕ್ಕೆಿಲ್ಲ ಯಾದ್ಗಿರ ಒಳಗ ಒಂದ ಪ್ಲಾಟ್ ಇಳಿಬೇಕಂದ್ರೆ
ಹ್ಮ್ ಹ್ಮ
ಹ ಮತ್ತೆ ಹೆಂಗ್ ರಘುಪತಿ ರೆಡ್ಡಿ ಒಂದು್ ಪ್ಲಾಟ್ ಹೇಳ್ದ ಅಂದ್ರೆ ಹೆಂಗ್ ನೋಡಿ ಯೋಚನೆ ಮಾಡಿ ಎಟ್ಟ ಹೆಂಗ ಅಾಲನ್ ಪಕಿಟ್ ಅವು ಹೆಚ್ಚ ಹೆಚ್ಚಿ ಬರ್ದ್ ಬಿಡ್ದ ಹ ಮನೆ ಕಡಸ ಅಲ್ಲ ಹ ಅಲ್ಲಿನ ಪಕೀಟವು ಎಲ್ಲಾ ಹೆಚ್ಚು ಬೈರಿತಿ ಎರಡ್ ಪಾಕೆಟ್ ಎಷ್ಟ್ ಎಷ್ಟ ಲೀಟರ್ ಒಂದ ಇಷ್ಟ ಎಷ್ಟು ಎರಡ್ನೂರ ಐವತ್ತುಷ್ಟಂತ ಇರ್ತಿತ್ತ ನೂರು ಎಏನೂರು ಎರನೂರ ಐವತ್ತುಷ್ಟು ಅಂತ ಅದವಾಗಿರದ ಏನೂರ ಇಪ್ಪತ್ತು ಎರನೂರ ಏಳ್ನೂರು ಹಿಂಗಿರ್ತಿತ್ತು ಇರ್ಬೇಕ ರ ಅಷ್ಟ್ ಇರ್ಬ ಹಾಲನ್ ಪ್ಯಾಕೆಟ್ ಎಷ್ಟು ಮುಂಜಲ್ೆ ಒಂದ್ ಲೀಟರ್ ಸಂಜೆಕ್ ಒಂದ್ ಲೀಟರ್ ಎರಡ್ ಲೀಟರ್ ಅಂದ್ರನ ಎಸ್ ಬರದಿ ಇರ್ತರ್ತಾರ ಅಲ್ಲಿ ಹೆಚ್ ಹೆಚ್ಿ ಬರ್ದಿರ್ತಾರ ಬಕ್ದಾಗ ಮತ್ತ ಅದು ಆಯ್ತು ರೇಷನ್ ಉಳಿದ ಹ
ಅವನ ಅಂಬೇಲೆ ಮಾಸ್ತರ್ ಅಂತಂದ್ರ ನ ಭಾಳ
ಏ ಅವ್ನು ತಿಂದ ಅವನು ಮಗ ನಾನು ಯುವ ಹೇಳಿದಂಗ ಕೇಳ್ತಾನಂತ ಮಾಡಿದ್ದೆ ಯಾರ ಎಲ್ಲೋ ಬಾಬು ಸರ್ ಹೇಳಿದಂಗ ಎಲ್ಲ ಒಬ ಸರ್ ಇನ್ನ ಒಂದ್ ಸ್ವಲ್ಪ ನೀತ್ತಿದ್ದ ಒ ಸ್ವಲ್ಪ ತಿನ್ನದ್ ಪೂರ್ತಕ ಒಂದ್ ಸ್ವಲ್ಪ
ಎಲ್ಲ ಬೋಸರ್ ಬೇಕಾದ ಅವನಾರ ಮಾಡಡನಾಗಿದ್ರಂದ
ತಿನ್ನೋದಕ್ಕೆ ಯೋಚನೆ ಮಾಡ
ಹ್ಮ್ ಯೋಚನೆ ಮಾಡುದಿಲ್ಲ
ಲ್ಲಾಕನ್ನ ಆಂಬ್ಲ್ ಸರ್ ಇವ ಹೇಳಂಗೆ ಕೇಳ್ತಾನ ಅಂತ ಇ ಮಾಡ ಮಗ ತಿನ್ನಕ್ಕ ಇದು ಮಾಡ ಆಂಬ್ಲೇಶ್ವರ್ನ ನೋಡಿದಿ ಎಟತ್ನಾಗ ಬೇಕಕ್ ಅಟತ್ನಯಾಗ ಏನ್ಡ ಅದ ಬಂದ್ ಮಗ ಕಾರ್ ತೊ್ ಬಂದ ಹಗ್ಲ ಹಂಗ್ಲ ಹಂಗಲ ಅಂತ ಅಲ್ಲ
ನನ ಗೊತ್ತು ಇನ್ನೊಬ ಸರ್ ಒಳನ ಸರ್ ಆಗ್ಬೇಕಾಗಿತ್ತು ಅಂತಿತ್ತು ಮತ್ತ ಟೇ ಮಾಡ್ತವರು ಆಗಲಿಲ್ಲ ಇವರೇ ಮಕ್ಕಳು ಪ್ರಿನ್ಸಿಪಲ್ಗೆ ಕೊಡಲಿಲ್ಲ ಪ್ರಿನ್ಸ್ಪಲ್ ಅವನವನ ಕೊಟ್ರ ಸತ್ಯಾನಾಸ ಮಾಡ್ದಾನ ಅಂದು ಗೊತ್ತತ್ತು ಅವನಗ ಪ್ರಿನ್ಸ್ಪಲ್ಗೆ
ಹಾ ಆದ್ರೂ ಅವನ್ ನೋಡ ಅವ್ನ ಈಗ ಒಂದ ಕೈ ಅನ್ನು ಪೊಸಿಷನ್ ಇದ್ದಿದಪ್ಪ ಹೆಂಗ ನೋಡವನ್ ಕ್ಲಾಸ್ ಹತ್ತಲ್ಲರಮ್ಮ ಒಂದ್ ಹೆಂಗ ಯೋಚನೆ ಮಾಡಂದು
ಅಲ್ಲಲೇ ಎಲ್ಲ ಗೊತ್ತಿತ್ತಲ್ಲ ಪ್ರಿನ್ಸಿಪಲಂದ ಎಲ್ಲ ಗೊತ್ತಿತ್ತು ಮತ್ತೇನು ಸ್ವಲ್ಪ ಏನಂದ್ರೆ ಕೆಟ್ಟು ಬಿಡ್ತಾರೆ
ಹಾ ಹ್ಮ
ಮ್ಯೂಜಿಕ್ಪ್ಪಾ ಮ್ಯೂಜಿಕ್ ಚೈನ್ ಕಳಿಸ್ತಾರೇನ್
ಹಾ ಅಪ್ಪ ಅಲ್ಲೇ ಒಂದಾನ ಕ್ಲಬ್ ಪಿರಿಯಡ್ ಇದ್ದಾಗ ನ ಮ್ಯೂಸಿಕ್ ಅಂತ ಇದಿದ್ದಾಗ ನ ಹೋಗಿ ಕುಂತು ಒಂದ್ ಸ್ವಲ್ಪ ಇಲ್ಲೆಲ್ಲಾ ನೋಡ್ರ ರಾಜನ್ ಕೊಡರು ಕೊಡಕಲ್ಲ ಎಲ್ಲ ಮ್ಯೂಸಿಕ್ ಇದಿದ್ದ ಮ್ಯೂಸಿಕ್ ಇದೆ ತಗೊತಾರಪ್ಪ ಪ ಎಕ್ಸಾಮ್ಗೆ ಎಕ್ಸಾಮಾ
ಯಾರ ಮ್ಯೂಸಿಕ್ ಟೀಚರಲ್ಲಿ ಸುಮ್ಮ ಪಿ ಟಿ ಟೀಚರು ಮ್ಯೂಸಿಕ್ ಅಂತ ಕೊಟ್ಟ್ರ ಇದ್ದ ಇಲ್ಲಾರ ಸಂಬಂಧಅಲ್ಲಿ
ಹಾ
ಇವ್ನು ಪಿ ಟಿ ಮಾಸ್ತರ ಏನ್ ಮಗ ಏನಿ ಗೊತ್ತ ಹೇಳವನಿಗೆ ಏನ
ಅವನಿಗೆ ಏನು ಗೊತ್ತಿಲ್ಲ ಬಿಡ್ ಅವನಿಗೆ ಆಟ ಸಮಯ ಆಡ್ಸೋದು ಗೊತ್ತಿಲ್ಲ ಒಂದು ಅವನ ಕರೆಕ್ಟ್ ನೀನ್ ಖೋ ಖೋದು ಕಬಡ್ಡಿ ಕೋಟ್ ಹಾಕಿ ಕೊಡಾನ ಅವನು ಹಕದಾಂಗ ಅವನಿಗೆ ಹಕದಂಗ ಅವನಿಗೆ
ಹಾ ಎಲ್ಲ ಸರ್ ಒಂದ್ ಸ್ವಲ್ಪ ಅವರು ನೋಡ್
ಅವ ಇದಾಗೆ ಅವ ಇದಾಗೆ ಸ್ವಲ್ಪ್ ದಾನೆ ಆಡಿಸಿದ
ಹಾ ಆಡಸ್ತಿದ
ಅವ್ರೇ ಅನ್ನದ ಇರ್ತದ ನೋಡು
ಆ
ಮಂಡ್ಯ ಸರ್ ಅಂತ ಅಂತ ಆರು ಮಂದಿ ಅಂತರ ಇದ್ರರು ಅಂದ್ರ ಆಟ ಅನ್ನೋದು ಮರ್ತಾ ಬಿಡ್ತಿದ್ದೀವಿ
ಹಲೋ
ಕೇಳಿಸತೈತಿಲ್ಲ ಹಲೋ ಹಲೋ ರಾಮ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ರಾಮ ಹಲೋ
ಹಲೋ
ಕೇಳಸ್ತೈತಿ ಇಲ್ಲ ಕೇಳಸ್ತೈತೆ ಎಲ್ಲಪ್ಪಾ ಅಂದೆ
ನೆಟ್ವರ್ಕ್ ಇದ್ದಲ್ ನಿಂದ್ ರೋಮ್ ನಿಂದ ಅದ್ರೊಳಗೆ ಅಲ್ಲಿ ಹಾಟ್ ಸ್ಪಾಟ್ ತಗೊಂಡಿ
ನೆಟ್ವರ್ಕ್ ಇದ್ದಲ್ಲಿ ನಿಂತೀನೋ ಮಾರಾಯ
ಹಾ ಬಾಳ ತನ ಮಾತಾಡಿ ಇದು ಒಂದ್ ಹನ್ನೆರಡು ನಿಮಿಷದ ತನ ಮಾತಾಡ
ಯಾಕ
ನಡುವ ಒಂದ್ ಸ್ವಲ್ಪ ಏನೋ ಗ್ಯಾಪ್ ಇತ್ತನ್ ಮತ್ತ ಅದು ಇದಾಗಲ್ಲ ಹನ್ನೆರಡು ನಿಮಿಷದ ತಾನ ಮಾತಾಡದ
ಹ್ಮ್ ಹ್ಮ್ ಹ್ಮ್
ಹ್ಮ್ ಯಾವ ಪಿ ಜಿ ಮಾಡಿ ನೀನ್ ಅಲ್ಲಿ
ಪಿ ಜಿ ಇಲ್ಲ ರೂಮ್ನಗಿದೀವಿ
ರೋಮ್ ಮಾಡದರೇನು ಊಟ ಮತ್ತ
ಹ್ಮ್ ಊಟ ನಾವೇ ಮಾಡ್ಕೊಳ್ಳೋದು
ನೀವೇ ಮಾಡ್ಕೋತರಿ ನೀವೇ ಮಾಡ್ಕೋತೀರ ಹಲೋ ಏನ್ ಏನ್ ಮಾಡ್ಕೊತ ಇರಲ್ಲಲ್ಲ ಅನ್ನ ಬರೆ ಅನ್ನ
ತರ್ತೀವಿ ಹೊರಗ
ಹಾ
ಅನ್ನ ಅನ್ನ ಚಿತ್ರಾನ್ನ
ಹಾ ಹೇ ಇದಾಯ್ತ ಉಣಸಗ ದಾಂಡಲಿ ಹಲೋ
ಹ್ಮ್
ಉಣಸಿಗೆ ದಂಡಲ್ಲಿ ಅದಕ್ಕಿಡ ಅಂತಂದ್ರ ಇಡ್ತಾರ ಅದಕ್ಕಿಡ ಅಂದ್ರ ಇಡ್ತಾರ
ಅದೇ ಮೊನ್ನೆ ಇತ್ತ್ ಕಳಸರ್ ಅಕ್ಕಿ ಕಳಸರ್ ಮೊನ್ನೆ
ಅದಿಕ್ಕೆ ಇತ್ತ್ ಕಳ್ಸಾರಾನ ಅದಿಕ್ಕೆ ಹಾಕಿ ಕಳ್ಸ್ಯಾರ
ಹ್ಮ್ ಹಾಕಿ ಕೇಳಸರ ಬಸ್ ಸ್ಟ್ಯಾಂಡ್ಗೆ ಹೋಗಿ ತರ್ಬಕ್ ಹೋಗಿ ನಾವು
ಹಾ ಹಾ ಹಾ ಸಮೀಪ ಆತ್ತ ದೂರತ್ತ
ಹಾ ದೂರ ಆಗ್ತು ಎರಡು ಚೇಂಜ್ ಮಾಡ್ಬೇಕು ಜುಗಿ ಸರ್ಕಲ್ ಅಂದ ಮತ್ತೆಬೇಕು ಇಲ್ಲಿಂದ
ಎಲ್ಲಿ ರಸ್ತಾಪೂರಾ ಕಡೆದೀರಿ ನೀವು
ಸಪ್ತಾಪುರ್ ಕಡೆ ಹಾ ಹಾ ಶಿವು ಭೇಟಿಯಾಗಿದೇನು
ಒಂದ್ ಸತ ಬಂದಿದ್ದಪ್ಪ ಎಲ್ಲ ಫ್ರೆಂಡ್ಸ್ ಊರಿಗೆ ಹೋಗರಣ್ಣ ಬರ್ತಾನ ಅಂತೇಳಿ ಬಂದಿದ್ದ
ಹಾ. ..
ಆಯ್ತು, ಬಂದಿದ್ದನ, ಅವತ್ತು, ಸ್ವಲ್ಪ ಇದನ್ನ ಆಯ್ತ ಅಣ್ಣ ಇದು ಒಲ್ಲ, ಇದು ಮಾಡು, ಎಡಿಟ್ ಮಾಡ್ಬೇಕಾನ, ವೀಡಿಯೋ, ಮಾಡನೇ ಎಡಿಟ್ ಮಾಡ್ಬೇಕಂತ ಹೋಗ್ಬಿಟ. ..
ಹಾ, ಹಾ. .. ನಾನು, ಹೊರಗಡೆ, ಇದೀನಿ, ನಾನು, ಏನುಮಾದಾಕುಕರುತ್ತನ. .. ಲಾಗ್, ಮಾಡಕತ್ತನ. ..
ಹ್ಮ್ ..
ಹ್ಮ್ ..
ಕಂಟಿನ್ಯೂ, ಮಾಡ್ಬೇಕು, ಹಿಂಗೆ ಒಂದು ವರ್ಷದ ನಾವ. ..
ಕಂಟಿನ್ಯೂ, ಮಾಡೋಕಣ, ಅಂದ್ರೆ, ಇಧ್ಯೈತವೇನು. ..
ಹ್ಮ್ ..
ಹ್ಮ್, ಹ್ಮ್ಮ್. ..
ಅಂದ್ರೆ, ಸ್ವಲ್ಪ ಸಬ್ಸ್ಕ್ರೈಬರ್ಸ್ ವ್ಯೂಸ್ಗಳುಾಗಗ್ತಿಲ್ಲ, ಅಂದರೆೆ, ಆಗಲ್ಲ ಮತ್ತೆ. ..
ಹ್ಮ, ಹ್ಮ್, ಹ್ಮ್. .. ಹ, ಹ ಮಾಡ ನಂದು, ಒಂದು, ಆಗೈತಿ ವಿಡಿಯೋ, ಮಾಡಿ, ಮೊನ್ನಯ ರವಿಗೆ, ಕಳ್ಸಿನಿ ಮಾಡ್ತನೋಣ, ಈಗ ಅಂತ ಸಾನ ಮಾಡಿ ಕಳಸ್ತ. .. ನಾನು, ನೆಟ್ಟರು ಬಗ್ಗೆ, ನನಗೆ, ಎನ್ಯಾಡರುತ್ತಿಲಿಷಿ. .. ಮಾನ್ಯ, ಅದು ಇದ್ರದ್ದದು, ಕಾಲೇಜೆಪೋಟೋಶೂಟ್, ಶೂಟ್ ಇದ್ರಾಗ ಒಂದು. .. ಫಿಲ್ನನಡಿತಾಥ. ..
ಅಬ್ಬಾಬ, ಹು. ..
ನಡು, ನಾವ್, ಬಂದಿನಿ, ಅಚಿಕ ಹೆಚ್ಚಿಕ, ಬಾಡಿಗಾರ್ಡ್ ಶಿಲೆಗಳು, ಒಂದ್ ಸ್ವಲ್ಪ. .. ನಡಿನಿ, ಏಳ್ ಸೆಕೆಂಡ್ದ, ಆಯ್ತ ಆಟ್ಯಾವದ ಹಾ. ..
ಹ, ಸಾ, ಸಿ, ಸಾ, ಸಿಮ, ತಿಟುಬಡಾಮ. ..
ಯಾವ್ದ್, ಮಾಡ್ತಾನ! ನಾವು, ಸಾಂಗ್ ಯಾವ್ದ್ ಹಾಕ್ತಾನ ಗೊತ್ತಿಲ್ಲಾ ಆಕೆಸ ಮಾಡ್ತಾನಾ. .. ಹ, ಮಾಡಿನಿ, ಸ್ವಲ್ಪ, ಸ್ವಲ್ಪ. .. ಮಾಡಿಬಿಟ್ಟಿಂದಾನೇ, ಮಾಡಿ, ಅನಂತ ಆಸ್ತ, ಹ್ಮ್ಮ್. ..
ಕೆಳವೆ, ಮಾಡ್ತಾನೆ, ಏನು, ಎಡಿಟ್. ..
ಬಾರಿ, ಮಾಡುತಾನೇರಿ? .
ರವಿಗೀಕಿಧಾನ, ವಿೆಡಿಯೋ. ..
ಹಲೋ ..
ಹಾ, ಹ. ..
ರವೆ, ಕಳ್ಸನೀ, ಮಾಡುತೀನಿಯಂಧನ್ನ. .. ಇನ್ನ, ಯಾವಾಗ, ಮಾಡ್ತಾನಾನ. .
ಇನ್ನೇನ್ ಮತ್ತೆ. ..
ಮುಗದ್, ಮುಗಿತೇನು, ಇವತ್ತು, ಲಸ್ಟ್, ಅಂದೀ ನಪ್ಪ. ..
ಇವತ್ತು, ಲಾಸ್ಟ್, ಅಂದಿಧಾನ. ..